ಹಲೋ
ಜರಪ್ ತಬ
ಗಟಾ
ುಟಾಯ ಎಿಂದ
ನಂದಾಯಯ್ತು ನೋಡಪ್ಪಾ ಏನ್ ಹೊಲ್ದಾಗ ಇದ ಹಾಕಿರಿ ಅಂತೆಲ್ಲ ತೊಗರಿಕ ಕಿರಾಂತಿ ವರ್ಷ
ಹ ಹೌದ ಆ್ತಿದ್ದೀ ಮೊನ್ನೆ ರಾಶಿ ವೀಸ ಮಾಡಿ ಮಾರ್ಗ ಹ ಹ ಅದು ಒಂದು ಒಂದ್ ಐವತ್ತು ಕ್ವಿಂಟಲ್
ಐತ್ ಕ್ವಿಂಟಲ್ ದಾಾಣಿ ಹೆಂಗದು
ನಾಾನಿನ್ನ ಇನ ಹೆಂಗಾದಾನ ಮರ್ಲ ಈಗ ಮನೆಾಗಾಯ್ು ಕಾಮ
ಹ್ಮ್ ಹ್ಮ್ ಹ್ಮ್
ನೀವನ್ ಮಾಡ
ನಾವೆನಲ್ಪ ಹತ್ತಿ ಹಾಕಿವವಿ ವರ್ಷ ಅರ್ಧ ಮಳಿ ಇದಾಗಿ ಅಲ್ಲ ಅದ ಕೆಟ್ಟ ಊಟದರ್ ಸ ಒಂದ್ ಐದ್ರು ಕ್ಂಟಲ್ ಆಗ್ಯದ ಒಂದತ್ ಕದಾಗ
ಹ್ಮ
ಹ ಹ ಸಾವಿ ರೂಪಾಯಿ ಹಂಗ ದಾಣಿ ಇತ್ತು ಣದು ಎಲ್ಲ
ಮನ್ಸ್ಿಕ ಆಗ್ ಒ ಚಲ ಅದೇ ಮನ್ ಆಗಲೋ ಕಂತ
ಹಾ
ಬಸಿಗೆ ಹಾಕಿದ್ರ ಚಲೋ ರೇಟ ಅಂತ ಹೇಳ್ತಾರ ನ
ಹ್ಮ್
ಹ್ಮ್ ಒಂದ್ ಎರಡು ವರ್ಷದ ಚಲೋತ್ತ ಮಣಸಗೆ ರೇಟ್ ಏಟ ಮೂವತ್ತ ಐದು ಸಾವಿರ ರೂಪಾಯಿ ಮ್ಯಾಲತ್
ಹ ಹಾ ನೀವ್ ಆಯ್ತಿದ್ರೆ ನೋ ನೀ
ಹಾ ನಾವ್ ಹಾಕಿದೇ ಹೋಗಾಗ ನಾವೇ ಮಾರವ್ ಮೂವತ್ತ ಎಂಟು ಸಾವಿರ ಮ್ಯಾಲ ಮಾರವಿ ನವು
ಓ ಚೊಲಾಗಿ ಅ ನಮ್ದು ಒಣಬಸ ಎಲ್ಲ ಈಣಿಸಿಕಾಯ ನಡಿಯಲ್ಲ
ಒಣಬಿಸಾಯಕ ನಡೀತ ಮತ್ತ
ನಿಮ್ದ ನೀರ್ ಬೇಕಲ್ ಬಾಳ
ಹಾ ನೀರ್ ಬಕ್ು ಅಂದ್ರೆ ಎಣ್ಣಿಗ್ ಎಣ್ಣಿಗನ ಅದು ಕನವಾಡಿಶನ್ ತೋ ಅದು
ಸ್ವಂತತ್ ಹೊಲಗಳ ಇರ್ಬೇಕು ನಡತ್ತ್ ನೋಡ ಅದ ಮಾಡಕ
ಹ್ಮ್
ಹ್ಮ್ ಬಾರಿ ಬೆಳಕ್ ಹ್ಮ ಬರ ಹತ್ತನ ಮಾಡ್ತ್ರ ಮತ್ ಗದ್ದೆ ಇದಗ್ ಮಾಡತ್ರ
ಅತ್ತೆಷ್ಟಪ್ಪ ಎರಡ್ ಎಕರೆ ಅದವಲ್ಲ ನಮ್ದ ನೀರಾವರಿ ಇಲ್ಲ ನಮ್ಮ ನಮ್ಮ ತಳಗನ್ ಓದದ ಮಾಡ್ತಾರ ನೀರಾವರಿ ಅದು ಕೆಯಾನಲ್ ಬಂದದ
ಹ್ಮ ನಿಮ್ದ್ ಎಡ್ಯಕರೆ ಎಷ್ಟನ ಮಾಡ್ತ್ರ ಏನ್
ಒಂದ್ಯಾ ಬೇರೆರ್ ಲ ಈಜಗ ಹಾಕಂತೀವಿ ಒಂದ್ ಎಡಕ್ರೆ
ಹ್ಮ್ ಹ್ಮ್ ಹ್ಮ್ ಅದ್ರಾಗಲ್ಲ ಉಳಿತದ
ಉಳಿತಂದು ಮೂವ ಸಾವರ ಉಳತನ ಹೊಡ
ಹೊಸಾರ ಉಳಿತ ಅಂದ್ರ ಏನು ಮತ್ ಮಾಡಿದ್ರ ಮಾಡ್ಲಾರದಂಗಲ್ಲ
ಹ್ಮ್ ಮತ್ತೆ ಏನ್ ಮಾಡದಂತ ಹೊರಗಡೆ ಏನ್ ದುಡಿಯ ಹೋಗೋದ ಅಂತೇಳೆವಲ್ಲದ ನಮ್ಮಲ್ಲ ಅದನ್ನ ನಡಕ ಅಂತ ಹೋಗದ ಈಗ ಬೆಂಗಳೂರು ಹೋಗ್ಬೇಕು ಎಲ್ಲ ಫ್ಯಾಮಿಲಿ ಯ ಕಡೆ ಹೋಗ್ಬೇಕತ
ಹ್ಮ್ ಏ ಆ ಕಡೆ ಕಡೆ ಆಾಕ್ತಿರ್ಗಾಡ್ತರು ಅಲ್ಲಾ ಈಗ ಯಡಕ್ರ ಹೊಲಾದಂತ ಮತ್ತೊಂದ್ ಸಡ್ ಗಿಡ್ ಮಾಡಿ ಹುಡುಕಿಲ್ಲಮ್ಮ
ನೀರಾವ ಮಾರಿ ಸೊಡ್ ನೀರಾವರಿ ವಸ್ಥೆ ಸ್ವಲ್ಪ ದೂರ ಅದ ಊರ್ನಿಂದ ಬಿಟ್ಟು ಎರಡು ಎರಡ್ ಕಿಲೋಮೀಟ್ರ ದೂರ ಅದ
ಇಲ್ಲೂ ಅಲ್ಲೇ ಹೊಲ್ದಾಗ ಒಂದು ಸಣ್ಣದ ಒಂದ್ ಮನನ್ ಕಟ್ಟಿ ಬೋರ್ಗಿರಾಸ್ಬೇಕಕ್ ಮತ್ತ ಗಂಗಾ ಜಲ ಅಂತ ಹಿ ಬಿಡ್ತಾರ ಗೌರ್ಮೆಂಟ್ ಕಡೆಯಿಂದ
ನಮ್ಮೂರು ಈ ಓಬಿಸಿ ಅವರಿಗೆ ಗಂಗಜಲ ಅಂತ ಯಾರಿಗೆ ಇದ ಹಾಕ್ತಾರ ನಮಗಂತ ಒಂದೂವರೆಗೆ ಅಪ್ಲಿಕೇಶನ್ ಹಾಕಿ ಒಳ್ಳೆ ಅಪ್ರೂವ್ ಆಗಿದೆ ಹಾಗೆ ಬ ಎಲ್ಲ ನಮಗೆ
ಏ ಅಪ್ಲಿಕೇಶನ್ ಹಾಕಿದ್ರ ಬರ್ತೋ ಎಲ್ಲಾ ಆತವಾ
ಹ್ಮ ಹಾ
ಹ್ಮ್ ಅದು ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಲ್ಲ ಅಂತ ಹೇಳ ನೀ ಎಲ್ಲಿ ಹಾಕಿರ್ತ್ ನೋಡ ಅಲ್ಲಿಗ ಅ ಸ್ಟೇಟ್ಮೆಂಟ್ ತಕಂದ ಹೇಳ ಅಂತ ಹೇಳ ಹೇಳ್ತಾರ ಅವರು
ಹ್ಮ್
ಹಾ ಅಂದ್ರ ಅಪ್ರೂವಲ್ ಆಗ್ಯದ ಅಂತ ಹೇಳತಾರ ಅವರು ಹಾ ಇಲ್ಲಾಂದ್ರೆ ಇಲ್ಲಾ ಅಂತ ಹೇಳ್ತಾರ ಅವ್ರ
ಹ್ಮ ಹ್ಮ್ ಚಕ್ಮಾರಿಸುಕ ನ ಎಲ್ಲರ
ಹ್ಮ್ ಅದು ಅಪ್ರೋವಲ್ ಆಗೇತ್ತ ಅಂದ್ರ ಹಾ ಕರ್ನಾಟಕ ಒಂದಾಗ ಹಾಕ್ಬೇಕ ಬಣ್ಣಾರ ಹೇಳೇಳ್ತಾರ ಅವ್ರಿ ಅವರು ಅದ ಅಪ್ಲಿಕೇಶನ್ ಅಂದ್ರ ಇದು ಅಪ್ರೂವಲ್ ಆಗ್ಯದ ನೋಡಪಾ ಇದ್ ಆತ್ ಅಂತ ಹೇಳ್ತಾರ ಇಲ್ಲಾಂದ್ರ ಇದೇಏನು ಅಪ್ರೂವಲ್ ಆಗಲ್ಪ
ಹಾ ಹಾ
ಹ್ಮ್ ಅ ಇಲ್ಲಾಂದ್ರೆ ಂದ್ರ ಅವಾಗ ಆಗ್ಬೋದು
ಹ್ಮ್
ಅವಾಗ ಆಾ್ಕಂದ್ರೆ ನಡತ ಒಂದ ಒಂದ್ ಒಂದಾಗಿ ಆಡ್ತ ಆಾಕ ಅಂದ್ರೆ ವರ
ಹ
ಅಲ ಒ ಯಾವ್ದಾನ ಹೈಬ್ರಿಡ್ ನೆಪಿಯರ್ ಮತ್ತ ಹಾಕ ಂದ್ರ ಮೇವು ಹ ಅದೇ ಐದ್ ವರ್ಷ ನ ಬ ಬರ್ತದ ಐದ್ ಐದ್ ವರ್ಷ ಹ ಐದ್ ವರ್ಷ ತನ ಬರ್ತ
ಹ್ಮ್
ತಿಂಳದಾಗ ಒಂದ್ಸಲ ಕಟ್ಟದರ್ತದ ಆರಾಮ್ ಏನ್ ಹಿಂಗ ಕಟಾವ್ ಮಾಡಿದಂಗಲ್ಲ ಬೆಳಿತರ್ ನೀವವು ಗೊಬ್ಬ್ರ ಹಾಕಿದಂಗಲ್ಲ
ಹ್ಮ ಹ್ಮ
ಅಂದ್ರೆ ನಮ್ಗೆ ಹೆಂಗ ಅಂದ್ರೆ ಕಡಿಮೆತ್ತದಾಗ ಹೆಚ್ಚನ್ ಲಾಭ ಗಳಿಸಸ್ಬೇಕಂತ ಅದೊಂದ ಇರುತ್ತ ನೋಡ
ಹ್ಮ್
ಹಿಂಗಾಗಿಿ ಅದ್ ಮಾಡ್ಬೇಕಪ್ಪಾ ಮರಿಗಿರಿ ಮಾಡಿಕ ಅಂದ ಬೆಂಗ್ಳೂರಿಗೆಗ್ ಹೋದ್ರಿ ಏನ ಎಲ್ಲ ಅಲ್ಲಿ ಏನ್ಂತ ನು ಒಂದೊ ಟೈಮ್ ಈಗ ಆಯ್ತಾ ಮಳೆಗಾಲ ಸ್ಟಾರ್ ಆಯ್ತ ಅಂದ್ರೆ ಏನ್ ಕೆಲಸ ಹರ್ಳಲ್ಲೇ ಹ್ಮ ಎಲ್ಲಾ ನಮ್ ದೋಸ್ತರೆಲ್ಲ ಹಗಾರ ಬೆಂಗ್ಳೂಗ ಹಾ ಅದ್ರಾಗ ಲಾಭ ಅದು ಆರಾಮ್
ಹ್ಮ್ ಹ್ಮ್ ಬ ಬೆಂಗ್ಳೂರುರ ದೋಸ್ತರ
ಹಾ ನಮ್ ದೋಸ್ತತ್ ಹೋಗ್ಯಾರ ಇಬ್ರು ಮೂವರು ಹೋಗ್ಯಾರ ಅಲ್ಲಿ ಡೆಲಿವರಿ ಕೆಲ್ಸ ಮಾಡಕಂತಾರ ಯ ಒಂದೊಂದ್ ದಿನ ಅವ್ರ ುಡ್ದ ಅವ್ರಿಗೆ ಆಗಲ್ಲ ಅಂತ ಹೇಳ್ತಾರಪ
ಹಾ ಹಾ ಸ್ವಂತಿದ್ರ ಲಾಭನ
ಹಾ ಇಲ್ಲಾಂದ್ರೆ ಮತ್ತೆ ಇದು ತಿಂಗಳ ಎರಡ್ ಸಾವಿರ್ತ ಇದು ವಾರ ಎರಡ್ ಸಾವಿ ಇರ್ತ ಗಾಡಿ ಗಾಡಿ ಕಟ್ಟದ
ಹ್ಮ್ ಉಳಿಯರ್ಲ್ಲ ನಂಗಂದ್ರ ಬಾಳ ಅದೇ ಒಂದ್ ಮೂರ್ ಸಾವಿರ ಉಳಿಬೇಕಂದ ವಾರಕ್ ಬಾಳ ಇರ್
ಹಾ ಹಂಗ ಓ ಅದೆಲ್ಲ ಈಗ ಊಟ ಊಟ ಎಲ್ಲ ಬಿಟ್ಟ ರಾತ್ರಿಗ್ ಹಾತಲ್ಲ ದುಡ್ರನು ಆಗಲ್ಲ ಕೆಲಸ
ಹ್ಮ ಮತ್ತೆ ಅಕ್ಕಡೆ ಪಿಜಿ ಕಟ್ಟಬೋತಿನ
ಹ್ಮ್
ಹ್ಮ್ ನಲ್ಲ ರಾನ ಅ ಅದನ್ನು
ಏ ಪಿ ಜಿಿನ ಐ್ ಸಾವಿರ ನಲ್ಂತು ಐದ್ ಸಾವರ ಆರ್ ಸಾವಿರ ರೂಪಾಯಿ ನಾವಂತ
ಹ್ಮ್
ಹೈರಾಣದ ಕೆಲ್ಸ ಪಾರ್ಗ ನಮ್ ದೋಸ್ತ್ ಓಳಾಡಕತ್ತು
ಹೌದಲ್ಲ
ಹ್ಮ್ ನಾ ದುಡ್ದದ ಏನ ಆಗಲ್ಲ ಅದು ಇಲ್ಲಿ ಬರ ಗಾಡಿ ಬಾಡಿ ಕಟ್ಟದು ಅದು ಕಟ್ಟದ ಆಕಂತ ಅಂತಂದ
ಹ್ಮ್
ನೀ ಡಗ್ರ ಎಕ್ಸಾಮ ಬರಕ್ ಬಂದ ಬ ಏಳಲ್ಲ ಮ ಇ ಕೇಳ ಗಾಡಿ ತಗೊಂಡಗ ಮನ ಬೇದ್ ಬಿಟ್ರ ನೀ ಬರಾಕ್ ತಗೋಬೇ ನೀವ ಅಂತ ಹೇಳ್ಬಿಟ್ರವ ನೀ
ಹ್ಮ್ ಮತ್ತೆ ಹೆಂಗ ಎಲ್ಲ ಮನೆಗೆಲ್ಲ ಮನೆ
ಹೌದೌದು
ತುಮ ನೋಡ್ ಬೆಂಗ್ಗಳೂರ್ಗೆ ಹೋಲ ಇ ಆರಾಮ್ ಮರಿಗಿರಿ ಮಾಡ್ಕೊಂಡಿದ್ದವ್ರ ಆಯ್ತಟು ಮೇವ್ ತಂದ ಹಾಕದು ಅಲ್ಲೇ ಮೇವ ಅಂತ್ರ ಈಗ ನಾವ್ ಮೇವ್ ಹಾಕಿದಿ ಇರ್ತವ
ಹ್ಮ್
ಅದೇ ಇಟ್ ಕೊಯ್ದ್ ಹಾಕದ ಅದ್ ಮಾಡಿಬಿಟ್ರ ಅಂದ್ರ ಕಲಾಸ್ಪ ಆರಾಮ್ ತಂದ ತನಯ್ತವು
ಹ
ಮ ತ ಸ್ತ್ರರಿ ಗಡಿಸಿ ನ ಕಲ ಆ ತಾಯಂಗ್ ಲಾಭದು ಹೋದ್ರಗ ಮಾಡಿದ್ರಿ ಏನ್
ಅ ಅದನ್ನ ಮಾಡೋಕ್ ಸುಮ್ಮ
ಹ್ಮ ಸುಮ್ನೆ ಎಲ್ಲಿ ದೇಶವ್ರ ಅಂತ ಹೋಗ ಬಿಡಿತವ ನೀ ಅಲ್ಲ ಅಲ್ಲ
ಹ್ಮ್ ಯಕಂದ್ರ ನಮ ಭಾಗದವ್ರರಿಗೆ ನಮ್ ಭಾಗದವ್ರ ಕೆಲ್ಸ ಮಾಡದಾಗಲ್ಲ ಇಲ್ಲ ಎಲ್ಲ ವಜ್ರ
ಹ್ಮ್್ಮ
ಹ್ಮ್
ಕೆರೆ
ಏನ ಹೇಳ ಕುೂಂತಲ್ಲ ನೋ ಪ್ರಾಬ್ಲಮ್ ಹೇಳು
ಕಾಲೇಜ್ ಕೂತಿಲ್ಲಾ ಏನ್ ಇದು ಬಸ್ ಫ್ರೀ ಅದನ್ ನೀವ ಹ್ಮ ಟ ಬಸಗೆ ಬೈಕ್
ಇಲ್ಲ ಎಲ್ಲಾ ನಮ್ದು ಗೌರ್ಮೆಂಟ್ ಸೀಟ್ ಆಯದ್ ನೋಡಿ ಎಲ್ಲಾ ಗೌರ್ಮೆಂಟ್ ತಲುಪೈ ಇದನ್ನ ಕಾಲೇಜ್ ಎಲ್ಲ ಬಸ್ ಬಂದ್ ಕರ್ಕೊಂಡೇ ಕರ್ಕೊಂಡೇ ಬಿಡುತ್ತೆ
ಹಾ ಹಾ
ಹ್ಮ್ ಇಲ್ಲ ಆಶಮಿಕ ಬರುತ್ತೆ ಬಸ್ ಹ್ಮ್ ಮತ್ತೆ ತಿಂಳ ತಿಂಗಳ ರೊಕ್ಕ ಹಾಕ್ತರು ನಮ್ಗ
ಹ್ಮ್ ಎಷ್ಟ
ಇದು ಎರಡು ವರ್ಷಗ ಇಪ್ಪತ್ನಾಕು ಸಾವಿರ ಬರ್ತಾವ ನಮಗೆ
ಹಓ ಚಲಾ ಅಲ್ಲಾ
ಹ್ಮ ಈಗ ಒಂದಿನಕ್ಕೆ ಒಂದ ದಿನ ಓದವಂದ್ರ ಮೂವತ್ತ್ನಾಾಲ್ಕು ರೂಪಾಯಿ ಮೂವತ್ನಾಕ ಚಲ್ರ ಭೂತ
ಹ್ಮ್ ಹ್ಮ್
ಅಂದ್ರೆ ಡೈಲಿ ಕಾಲೇಜ್ಗೆ ಹೋಗ್ಬೇಕ್
ರಗಲರ್ ರೋೋಗ್ಕ
ಹಾ ರೆಗ್ಯುಲರ್ ಕಾಲೇಜ್ಗೆ ಹೋದಂದ್ರ ಇಪ್ಪತ್ನಾಲ್ಕ ಸಾವಟ್ಟ ಹ್ಮ್ ಮತ್ತೀಗ ಪೋಡ್ಸಗೋದು ಅಂದ್ರೆ ಅಲ್ಲಿ ಪೋಡ್ಸಗೋದ್ರ ಫುಲ್ ಸೌಲಭ್ಯ ನಮ್ಗ
ಹ್ಮ್
ಬಿರಿಯಾನಿ ಅಂದ್ರೆ ಬಿರಿಯಾನಿ ಏನಂತ ಅದು ಹಣ್ಣು ಬಾಳಹಣ್ಣು ಎಲ್ಲಾ ಕೊಡ್ತಾರ ಹ್ಮ ನಮ್ಮ ಆಸನ್ ಕೊಿದ್ದು ನಾವು ಪರ್ಸಿ
ಸ್ಪೋರ್ಟ್ಸ್ ವಲ್ಲಿ ಜಲ್ಲ ಮಟ್ಟದುನು ಅಮೆ ಷೂ
ಹ್ಮ್ ಅಂದ್ರೆ ನಮ್ ಕ ಕರ್ನಾಟಕದಾಗ ಇರೋದ ಐದ್ ಕಾಲೇಜ್ ನೋಡುವ ಐದ್ ಕಾಲೇಜ್ ತರ್ ಬಂದು ಆಡ್ತೀವಲ್ಲಿ
ಹ್ಮ್ ಹ್ಮ್
ಈ ವರ್ಷಾ ಇಟ ನಾ ಕ್ರಿಕೆಟ್ ರನ್ನಿಂಗು ವಾಲಿಬಾಲ್ ಮತ್ತ ದಸರ ಪ್ರಾಕ್ಟೀಸ್ ಮಾಡಿದ್ದೆ
ಹ್ಮ್ ಹ್ಮ್
ವಾಲಿಬಾಲ್ ವಡಕ ಬಂತ ನಾನೂರು ಮೀಟರ್ ರನ್ನಿಂಗ್ ಕೂಡ ಹ್ಮ ಸೆಕೆಂಡ್ ಆಯ್ತು ನಾನೂರು ಮಟ್ರ ರನ್ನಿಂಗ್ ಹ್ಮ್ ನಾನೂರು ಮೀಟರ್ ರನ್ನಿಂಗ್ ಸೆಕೆಂಡ್ ಆಯ್ತ ಅಲ್ಲಿಗೆ ಅಲ್ಲಿಗೆ ನಾವವು ಪೋಡ್ಸ ಹೋಯ್ ಬಂದ್ರೆ ಎಣನೂರು ರೂಪಾಯಿ ಆಗ್ತಾರ ನಮ್ಮ್ ಅಕೌಂಟಿಗೆ
ಹ್ಮ್ ಹ್ಮ್ ಚಲೋ ಬಿುಡು ಫೆಸಿಲಿಟಿ ಎಲ್ಲಾ ಚೆನ್ನಾಗ ಅದ
ಏ ಭಾರಿ ಅದ ಹ್ಮ್ ನೀವ ಏನ್ ಮಾಡ್ತೀರ ನಿಮ್ ತಮ್ಮರ್ಗಿ ಮರ್ ಇದ್ರ ಅಂದ್ರೆ ಈಗ ಜೂನ್ದಾಗ ಅಪ್ಲಿಕೇಶನ್ ಬಿಡ್ತಾರೆ ಎಂಡಿಂಗ್
ಜೂನ್ ಎಂಡಿಂಗ್ ಬಿಡ್ತಾರಾನ
ಹಾ ಜೂನ್ ಎಂಡಿಂಗ್ ಬಿಟ್ರ ಅಂದ್ರೆ ಜುಲೈ ಎಂಡಿಂಗ್ ತಾನೆ ಇರತ್ತ
ಕೌನ್ಸಲಲಿಂಗ್ತ ನದ
ಹಾ ಕೌನ್ಸ್ಲಿಂಗ್ರು ಬದಾರ್ ಬೆಂಗಗಳೂರು
ಅಂದ್ರ ಆಫ್ಲನ್ ಆನ್ಲನ್ ಇರ್ತ ಆಫ್ಲನ್ ಅಂದ್ರೆ ಹಿಂಗ ಹೋಗಿ ಅಡ್ಡಿಗೆ ಹೋಗಿ ಇ ಕೋಸ್ಟ್ಲಿ ಮಾಡ
ಇಲ್ಲ ಇಲ್ಲ ಆನ್ಲನ್ ಇದು ಅಪ್ಲಿಕೇಶನ್ ಆನ್ಲನ್ ಇರ್ತ್ತಾ ಕೌನ್ಸಗ್ ಅಲ್ಲಿಗ್ ಹೋಗ್ಬೇಕು ಅವರು ಎಲ್ಲಿ ನಾವ್ ಎಲ್ಲಿ ಹಾಕಿರ್ತೇ ಅಲ್ಲಿಗ್ ಹೋಗ್ಬೇಕು
ಹಾ ಹಾ
ಹಾ
ಹಲೋ ಬಿಡಂಗ ಸರಿತ ರಮೇಶಾ ಕ ಮಾಡತ್ನ ಸರಿ ಹ ಐ ಎ ನೀ